ರ
ನಮಸ್ತೆ
ಹಾ ನಿಮ್ಮ ಹೆಸ್ರು ತಿಳ್ಕೊಬೋದಾ
ತ ನಿಮದು
ಹಾಂ ನನ್ನ ಹೆಸರು ದೀಕ್ಷಾ ಅಂತ ಹೇಗಿದ್ದೀರಾ ಆರಾಮಾಗಿದ್ದೀರಾ
ಹಾ ನೀವು ಹ ಇಲ್ಲಿ ಹೇಳ್ಕೊಂಡಿದ್ದೀ
ಏನಾದರೂ ತೊಂದರೆ ಮಾಡ್ತಿದ್ದೀನಾ ನಿನಗೆ
ಇಲ್ಲಾ
ಮತ್ತೆ ಹೇಗಿದ್ದೀರಾ ಆರಾಮಾಗಿದ್ದೀರಾ
ಹ್ಮ್ ನೀವು
ನಾನು ಆರಾಮಾಗಿದ್ದೀನಿ ಮತ್ತು ನಿಮ್ಮ ಕಡೆ ಮಳೆಯೆಲ್ಲ ಹೇಗಿದೆ
ತುಂಬಾ ಜೋರ್ ಬಂತು ನೈಟ್ ನಿಮ್ಗೆ
ಹೌದ ಹ ನಮಗೂ ಪರವಾಗಿಲ್ಲ ಮೊನ್ನೆ ತುಂಬ ಬಂತು
ಹ್ಮ್ ಊಟ
ಹ್ಮ್ ಊಟ ಆಯ್ತು ನಿಮ್ದು
ಹ್ಮ್ ಏನು ಊಟ
ಹ್ಮ್ ನಮಗೆ ಅನ್ನ ಸಾಂಬಾರು ಮುಟ್ಟೆ ಇತ್ತು ನಮಗೆ ನಿಮಗೆ
ಚಪಾತಿ ಕೋಳಿ ಸಾಂಬಾರ್
ಹೋ ಹೌದಾ ನಿಮಗ್ ಬರುತ್ತೆ ಅಡುಗೆ ಎಲ್ಲ ಮಾಡೋಕ್ಕೆ
ಹ್ಮ್ ಚೋಲಾ ಮಾಡ್ತೀನಿ
ಏನನ್ ಹಾಂ ನಂಬೂ ಹ ಬರುತ್ತೆ ಏನೇನೆಲ್ಲ ಮಾಡ್ತೀರಾ ನೀವು
ಎಲ್ಲಾ ಮಾಡ್ತೇನ್
ಎಲ್ಲ ಅಂದರೆ ಒಂದೆರಡು ಹೆಸ್ರು ಹೇಳ್ಬೋದಲ್ವಾ
ಪಲವು
ಹ್ಮ್
ಕೋಳ ಸಾಂಬಾರ್ ಮಾತಾಡಂಗಿಲ್ಲ ಸುಮ್ನಿರ ಹ್ಮ್ ಮತ್ತೆ ಸಮಾಚಾರ
ಹೇಬೇಕು ನೀವು ತುಂಬ ಶಾಂತವಾಗಿ ಮಾತಾಡ್ತಿದ್ದೀರಾ
ಕರ್ತಾಡ್ಬೇಕಿತ್ತ ಕಿರ್ತ್ತಾಡಬೇಕ
ಚೆನ್ನಾಗಿದೆ ಇವಾಗ ಏನು ಮಾಡ್ತಿದ್ದೀರಾ ನೀವು
ನಾನು ಮಲ್ಕೊಂಡಿದ್ದೀನಿ ನೀವು
ನಾನು ಹಾಗೇ ವಾತಾವರಣನ ಎಂಜಾಯ್ ಮಾಡ್ತಾಯಿದ್ದೀನಿ
ಹ್ಮ್ ಪರೀಕ್ಷೆ ಎಲ್ಲ ಮುಗೀತಾ
ಪರೀಕ್ಷೆ ಎಲ್ಲ ಆಗ್ತಾ ಇದೆ ಮೊನ್ನೆ ತುಂಬ ಕಷ್ಟ ಇತ್ತು
ಹೌದಾ ಇನ್ನು ಎಷ್ಟಿದೆ
ಇನ್ನೂ ಮೂರು ಮತ್ತು ಇನ್ನೆರಡಿದೆ ಐದಿದೆ
ಹ್ಮ್
ಮತ್ತು ನಿಮಗೆ ಯಾವ ಥರದ ಹಾಡೆಲ್ಲ ಇಷ್ಟ ಆಗುತ್ತೆ
ನಂಗೆೇದು ಹಳೆ ಸಾಂಗ್
ಹಳೆದ ಹಳೆದ ಹಾಡುಗಳು ಇಷ್ಟಾಗುತ್ತಾ
ಹ್ಮ್ ಹಳೆ ಹಾಡುಗಳು ಇಷ್ಟ ಆಗುತ್ತೆ
ಹ್ಮ್ ಹೌದ
ಹ್ಮ್
ಮತ್ತು ಪ್ರವಾಸಕ್ಕೆಲ್ಲ ಹೋಗೋದಂದರೆ ತುಂಬ ಇಷ್ಟನ ನಿಮಗೆ
ಪ್ರವಾಸಕ್ಕೆ ಹೋಗೋದು ಇಷ್ಟ ನಿಮ್ಗೆ
ನನಗೂ ತುಂಬ ಇಷ್ಟ ಗೆಳೆಯರ ಜೊತೆ ಎಲ್ಲ ಹೋಗೋಕ್ಕೆ
ಹ್ಮ್
ಹ್ಮ್ ತುಂಬ ಶಬ್ದ ಕೇಳಿಸ್ತಿದೆ ನೋಡಿ
ನ
ಏನ್ ಮಾಡ್ತಿದ್ದೀರಾ ನೀವು
ನನ್ಮಲ್ಕೊಂಡಿದ್ದೀನಿ ನೀವು
ಕೂತ್ಕೊಂಡಿದ್ದೀನಿ ಕಾಫಿ ಎಲ್ಲ ಇಷ್ಟ ನಿಮಗೆ
ಹ್ಮ್ ನಿಮ್ಗೆ
ಹ್ಞ ನಂಗೂ ಇಷ್ಟ
ಹ್ಮ್ ಅತ್ತೆ
ಹ್ಮ್ ಮತ್ತು ಮಳೆ ಬರೋ ಟೈಮಲ್ಲೆಲ್ಲ ಕಾಫಿ ಇದ್ದರೆ ಚೆನ್ನಾಗಿರುತ್ತದೆ
ಹ್ಮ್ ಹೌದು
ಹ್ಮ್
ನಮ್ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಮಳೆ ಎಲ್ಲ ಹ್ಮ್
ಏನಾದರೂ ತುಂಬ ಶಬ್ದ ಮಾಡ್ತಿದ್ದೀರಾ
ನಮ್ಮ ಅಮ್ಮ ಮರ್ರೆ ಹ್ಮ್
ಮತ್ತು ನೀವು ಕೆಲಸ ಮಾಡ್ತಿದ್ದೀರಾ ಅ ಓದ್ತಿದ್ದೀರಾ
ನಾನು ಓದ್ತಾ ಇದ್ದೀನಿ ನೀವು
ನಮಸ್ತೆ ಊತಟಐತಿಂಗ ಕಾಲೇಜ್ ನಾನು ಹಾಗೆ ಡಿಗ್ರಿ ಮಾಡ್ತಿದ್ದೀನಿ
ಹ್ಮ್
ಕಾಲೇಜ್ ಜೀವನ ತುಂಬ ಕಷ್ಟ ಇದೆ ಇವಾಗ.
ಹೌದಾ ಪರೀಕ್ಷೆ ತುಂಬಾ ಕಷ್ಟ ಇತ್ತ.
ತುಂಬ ಕಷ್ಟ ಏನಿರಲಿಲ್ಲ ಸ್ವಲ್ಪ ಕಷ್ಟ ಇತ್ತು.
ಪಾಸ್ ಆಗ್ಬೋದಾ.
ಹ್ಮ್
ಪಾಸ್ ಆಗ್ಬೋದಾ
ಹ ಪಾಸಾಗುವಷ್ಟು ಸುಲಭ ಇತ್ತು.
ಹ್ಮ್
ಪರೀಕ್ಷೆ ಹತ್ರ ಬಂದಾಗ ಮಾತ್ರ ಓದೋ ಮನಸ್ಸು ಬರುತ್ತಲ್ವಾ ಆಕಾಗಿ.
ಹ್ಮ್ ದಿನನಿತ್ಯ ಓದಲು ಪ್ರಯತ್ನಿಸ್ಬೇಕು.
ನೀವು ಅದೇ ಥರ ಮಾಡ್ತೀರಾ.
ನಾನು ನಂತರ ಅದೇ ತರ ಮಾಡದು.
ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಫೋನ್ ತಗೊಳ್ಳೋದು ಕೈಗೆ.
ಹ್ಮ್ ಫೋನ್ ಕೈಗ್ ತಗೊಳಲ್ಲ.
ಹ್ಮ್
ಹಾಕೊಂಡ್ ಕುಡ್.
ಅಲ್ಲ ಓ ಅರ್ಧ ಗಂಟೆ ಓದಿದ ತಕ್ಷಣ ಮತ್ತೆ ಫೋನ್ ತಗೊಳ್ತೀವಿ ಅಂತ.
ಹ್ಮ್ ಅದೇ ಫೋನ್ ತಗಳೆಲ್ಲ ದೂರ ಇಟ್ಟ ನೋಡ್ತೀನಿ.
ಹ್ಮ್ ತುಂಬಾ. ಹಾಸ್ಯ ಮಾಡ ನಿಮಗೆ.
ಧನ್ಯವಾದಗಳು.
ಹ್ ನಿಮ್ಮ ಹವ್ಯಾಸಗಳೇನು.
ಫೋನ್ ನೋಡೋದು. ಊಟ ಮಾಡೋದು ಮಲ್ಗೋದು.
ಆಮೇಲೆ ನೋಡ್ತೀನಿ ಒಂದೊಂದೊಂದೊಂದು.
ಹ್ಹಾ ಹೌದ.
ನೀವು ನೋಡಲ್ವ ಚಲನಚಿತ್ರಗಳನ್ನ.
ಹ್ಮ್. ಟಿ ವಿ ಚಲನಚಿತ್ರ ಅಂದರೆ ತುಂಬ ಇಷ್ಟ ನನಗೆ ಗೊಂಬೆದೆಲ್ಲ.
ಹ್ಮ್ ನಂದು ಮೂವಿ ಬಂದಿದ್ದೆ ಕಾಟ್ ನಡೀತೇನಿ ಇವತ್ತು ಎಷ್ಟಗಿದೇ ಗೊತ್ತಾ.
ಹ್ಮ್
ತುಂಬಾ ಹೋಗಿದ್ದೆ
ರಾತ್ರಿ ಹೊತ್ತಲ್ಲಿ ನಡೆಯೋದು ತುಂಬ ಚೆನ್ನಾಗಿರುತ್ತಲ್ವ ಖಾಲಿ ರಸ್ತೆ. ತ್ತೆ ತಂಪು ಗಾಳಿ.
ಹ್ಮ್
ಮನಸ್ ತುಂಬ ಶಾಂತ ಆಗುತ್ತೆ.
ಹೌದು ಹೌದು.
ಹ್ಞ ಮತ್ತೆ ನಿಮ್ಗೊಬ್ಬರ ಇರಾಕ ಇಷ್ಟಾನ. ನೀವೇನು ಮಾಡ್ತಿದ್ದೀರಾ ಅಂತ ತಿಳ್ಕೊಬೋದಾ ಸ್ವಲ್ಪ.
ನಾನು ಓದ್ತಾ ಇದ್ದೇನೆ.
ಹ್ಮ ತುಂಬ ಬ್ಯಾಗ್ರ ತುಂಬ ಶಬ್ದ ಆಗ್ತಾ ಇದೆ ನೋಡಿ.
ಏನು ಶಬ್ದಾನ ಈ ಏನು ಶಬ್ದ ಆಗ್ತಿಲ್ಲ ನಾಯಿ ಒಂದ ಬಗ್ಲತಿದ್ದ ಅಷ್ಟೆ
ನಿಮಗೆೊಬ್ಬರ ಇರೋಕ್ಕೆ ಇಷ್ಟನಾ
ಹ್ಮ್
ಹ್ಮ್ ಆಮೇಲೆ
ಹೇಳ್ಬೇಕು
ಯಾವ ಯಾವ ಹಣ್ಣು ಅಂದ್ರೆ ಇಷ್ಟ ನಿಮಗೆ
ನಂಗೆ ಸೀತಪ್ಪದ ನಿಮಗೆ
ಅದೊಂದ ಇಷ್ಟಾನ ಇನ್ನೊಂದೆರಡು ಹೇಳಿ
ಹಗೆ ಮತ್ತೆ ದಾಳಿಂಬೆ ಎಷ್ಟ ಮಾವನ್ ಕೈ ಇಷ್ಟ ಹ್ಮ್
ಮತ್ತು ಬಿಸಲಿಯಲ್ಲಿಲ್ವಾ ನಿಮ್ಮೂರಲ್ಲಿ ಜಾಸ್ತಿ
ಬೆಳಗ್ಗಿಂದ ಸಂಜೆ ತನಕ ಬಿಸಿಲಿತ್ತು
ಹ್ಮ್
ಮತ್ತೆ ಮಳೆ ಜೋರ್ ಮಳೆ
ಹತ್ತ
ಹ್ಮ್
ಹ ಹಾಗೆ
ಮತ್ತೆ ಸಮಾಚಾರ
ಬೇಕು ನೀವೇ ಮತ್ತೆ ಪ್ರವಾಸಕ್ಕೆ ಎಲ್ಲೂ ಹೋಗೋ ಪ್ಲಾನ್ಸ್ ಇಲ್ವಾ ಇವಾಗ
ಈ ನಮ್ಮೂರ ಒಂದ್ ಸ್ವಲ್ಪ ಆಚೆ ಈಚೆ ಹೋಗ್ಬೇಕಂತ ಅನ್ಕೊಂಡಿದೀವಿ
ಹ್ಮ್
ಹೋಗಲು ಜನರೇ ಇಲ್ಲ ಹಾಗಾಗಿ ಸುಮ್ಮನೆ ಬಿತ್ಕೊಂಡಿದ್ದೀನಿ
ನಾವು ಹೋಗ್ತಾ ಇದ್ದೀವಿ ನಮ್ ಜೊತೆ ಬನ್ನಿ ನೀವು
ನಿಮ್ದು ನಿಮ್ಮ ಊರು ನೀವು ಯಾವ ಜಾಗ ಆಗ ಅಲ್ಲಿಗ್ ಹೋಗಕ್ ಇಷ್ಟ ಪಡ್ತೀರಾ
ನನಗೆ ಈ ತರ ಬೆಟ್ಟ ಗುಡ ಬೆಳೆ
ಹ್ಮ್
ಮದೆಲ್ಲ ತುಂಬಾ ಇಷ್ಟ ಗೆಳೆಯ ಜತೆ
ಹ್ಮಞ ಹ್ಞ ಮತ್ತೆ
ನಿಮ್ಗೆ ಇಷ್ಟನ ಹಿಮ ಬೀಳೋ ಜಾಗ ಎಲ್ಲ
ಹೌದು ನನಗೆ ತುಂಬಾ ಇಷ್ಟ ನಿಮ್ಗೆ
ನಾ ಇಷ್ಟ ತು
ಹ್ಮ್
ಮತ್ತೆ ಆರಾಮಾಗಿದ್ದೀರಾ
ಹ್ಮ್ ನೀವು
ನಾ ಹಾಗೆ ಆರಾಮಾಗಿದ್ದೀವಿ
ಹ್ಮ್
ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ
ಧನ್ಯವಾದಗಳು ನಿಮಗೂ ನನ್ಗೂ ಸಹ
ನೀವು ಮತ್ತೆ ಕಾಲ್ ಮಾಡ ಕರೆ ಮಾಡ್ತಾರಿ ನಾವು. ಮಾತಾಡ್ತಾ ಇರ್ತೀವಿ ನಿಮ ಜೊತೆ.
ಹಾ ಸರಿ ಆಯ್ತು.
ಓಕೆ ಧನ್ಯವಾದಗಳು.
ಓಕೆ
ಬಾಯ್ ಶುಭರತ್.
ಬಾಯ್ ಶುಭ ರತ್ರಿ ಜಾಗ್ರತೆ
ಹ್ಮ್